ಹಲೋ
ಹಲೋ ಹಲೋ
ಹಲೋ ನಮಸ್ತೆ
ನಮಸ್ತೆ
ಹಲೋ
ಏನ್ ಮಾಡ್ಕೊಂಡಿದ್ದೀರಾ ಏನ್ ಮಾಡ್ಕೊಂಡಿದ್ದೀರಾ
ನವ
ಹಾ
ನಾವು ಈಗ ತಾನೇ ನಿದ್ದೆ ಮಾಡ್ಕೊಂಡು ಎದ್ವಿ ನೀವ ಏನ್ ಮಾಡ್ಕೊಂಡಿದ್ದೀರಾ
ನ ಕೂತಿದ್ದೀನಿ ಊಟ ಆಯ್ತಾ
ಹ್ಮ್ ನಮ್ದು ಊಟ ಇನ್ನ ಇಲ್ಲ ನಮ್ದು ಊಟ ತಿನ್ನುವ ಸಮಯ ಒಂದು ಆ ನಾನು ಸ್ಕೂಲ್ ಓದುವಾಗ ನನ್ನ ಊಟ ತಿನ್ನುವ ಸಮಯ ಬಂದು ಹನ್ನೆರಡು ಒಂದೂವರೆ ಅನಂತರ ಪಿಯುಗೆ ಬಂದಮೇಲೆ ಎರಡು ಗಂಟೆ ಆಗಿತ್ತು ಆಮೇಲೆ ಡಿಗ್ರಿಗೆ ಬಂದ ಮೇಲೆ ಬಹುಶಃ ಮೂರು ಗಂಟೆ ಆಯ್ತು ಆದರೆ ಈಗ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಸಮಯವಿಲ್ಲವಾ ಆಗಿದೆ ತಿನ್ನುಕೆ ನಿಮ್ಮದು
ನಂದು ಇನ್ನ ಇನ್ನ ಲೇಟ್
ಹ್ಮ್
ಹ್ಞೂ
ನೀವು ಯಾವಾಗ ಊಟ ತಿನ್ನುವುದು
ನಾು ಒಂದ ಮೂರ್ ಗಂಟೆ ಹಂಗಗೆ ತಿಂತನೆ
ಓಹ ನಿಮ್ಮದು ಮೂರು ಗಂಟೆ ಆಗುತ್ತದೆಯೋ
ಹ್ಮ್ ಹೌದು
ಚೆನ್ನಾಗಿದೆ ಚೆನ್ನಾಗಿದೆ
ಹ್ಮ್
ನಿಮಗೆ ಯಾವ ಊಟ ಇಷ್ಟ
ನಮ್ಗೆ ಎಲ್ಲಾ ಊಟ ಇಷ್ಟ ಆಗತ್ತೆ
ಯಾವುದಾದರೂ ನಿಮ್ಮ ಆಹ ಇಷ್ಟವಾದ ಅಡಿಗೆ ಪದಾರ್ಥವನ್ನು ನಮಗೆ ತಿಳಿಸಿ ಹೌದು ಎಂದು
ನಂಗೆ ಇದು ದೋಸಾ
ಹ್ಮ್
ಹ ಆಯ್ತು ಇಷ್ಟ ಆಗದು ನಿಮ್ಗೆ
ಬರೀ ದೋಷವನ್ನು ತಿನ್ನುತ್ತೀರಾ ನೀವು
ದೋಸ ಜೊತೆ ಹಾ ಇಷ್ಟ ಪಲ್ಯ ಚಟ್ನಿ
ಯಾವ ಯಾವ ಪಲ್ಯ ಇಷ್ಟಾನ ನಿಮಗೆ
ಆ ಆಲೂ ಪಲ್ಯ ಇಷ್ಟ ಆಲೂ ಪಲ್ಯ ಮತ್ತೆ ಚಟ್ನಿ ದೋಸೆ
ಹಾ ಸರಿ ಹಾಗಿದ್ದರೆ ಹಲೂ ಪಲ್ಗೆ ಏನೇನು ಏನೇನು ಸಾಮಗ್ರಿಗಳನ್ನು ಉಪಯೋಗಿಸುತ್ತಾರೆ ಎಂದು ನನಗೆ ತಿಳಿಸ
ಹ್ಮ ಆಲೂ
ಏನು
ಎಣ್ಣೆ ನಾನು ಬ ಮಾಡಕ್ ಬರಲ್ಲ ನಂಗೆ
ಓಹ ನೀವು ಕೇವಲ ತಿನ್ನುತ್ತೀರಾ
ಹೌದು
ಹ್ಮ ಮಾಡುವುದಿಕ್ಕೆ ಬರುವುದಿಲ್ಲವೇ ನಿಮಗೆ
ನಿಮ ನಿಮಗ್ಗೆ ಬರುತ್ತಾ
ನಮಗೆ ಬರುವುದಿಲ್ಲ ನಿಮಗೆ ಏನು ಮಾಡ ಏನು ಮಾಡುವುದಕ್ಕೂ ಬರೋದು ಇಲ್ವಾ
ಎಲ್ಲ ಮ್ಯಾಗ ಮ್ಯಾಗಿ ಮಾಡಕ್ ಬರುತ್ತೆ
ಆ ಮ್ಯಾಗಿದಲ್ಲಿ ಹುಳುಗಳು ಇರುತ್ತಾವ ಅಂತಲ್ಲವಾ
ಇಲ್ಲ ಇಲ್ಲ ಚೆನ್ನಾಗಿರುತ್ತೆ ಅದು ಮಾಡಕ್ ಬರುತ್ತೆ ಅಷ್ಟೆ ನಿಮಗೆ
ಹೆಂಗೆ ಮಾಡುವುದು ಅದನ್ನು
ಏನಿಲ್ಲ ಅವ್ರೇ ಕೊಟ್ಟಿಡ್ತಾರಲ್ ಮ್ಯಾಗಿ ಮ್ಯಾಗಿ ಮಸಾಲ ಎಲ್ಲ ಅದಕ್ಕೆ ನೀರ್ ನೀರ್ ಹಾಕದು ಬೇಯಿಸದು ಉಪ್ಪು ಖಾರ ಹಾಕೋದು ಅಷ್ಟೇ
ಹ್ಮ್
ಹ್ಮ್ ಹ್ಮ್ ಹ್ಮ್
ಮತ್ತೆ ಇನ್ನ ಏನೇನು ಮಾಡೋದಕ್ಕೆ ಬರುತ್ತದೆ ನಿಮಗೆ ಅಡುಗೆಗಳಲ್ಲಿ
ಹ್ಮ ನಂಗೆ ಅಷ್ಟು ಏನ ಬರಲ್ಲ ಬರಿ ಹಾಗೆ ಅಷ್ಟೇ ಬರುದು ನಂಗೆ ನಿಮ್ಗೆ ಎಲ್ಲ ಬರುತ್ತಾ
ನನಗೆ ಯಾವುದು ಬರುವುದಿಲ್ಲ ನಾನು ಕೇವಲ ತಿನ್ನುತ್ತೇನೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ
ಟಿ ವಿ ಎಲ್ಲ ತುಂಬಾ ನೋಡ್ತೀರಾ
ಹಾ ಹೌದು
ಹ್ಞ
ಹ್ಮ್ ನೀವು ನೋಡುವುದಿಲ್ಲವೇ
ನಾನ್ ಅಷ್ಟು ನೋಡಲ್ಲ ಟಿ ವಿ ಫೋನ್ ನೋಡ್ಕೊಂಡ್ ಇಡ್ತೀನಿ ಅಷ್ಟೆ
ಸೋನು ನೋಡುವುದರಿಂದ ನಮ್ಮ ಕಣ್ಣುಗಳು ಹಾಳಾಗುತ್ತವೆ
ಹ್ಮ್ ಏನ್ ಮಾಡಕ್ ಆಗಲ್ಲ ಇವಾಗ ಎಲ್ಲಾರೂ ಫೋನೇ ಅಲ್ಲ
ಹ ಎಲ್ಲಾರ ತರ ನೀವು ಅನ್ಕೊಂಬೇಡಿ ಎಲ್ಲಾರರಲ್ಲಿ ನೀವು ಒಬ್ಬರು ಅ ನೀವು ಒಬ್ಬರು
ಇಲ್ಲ ನಾನೇನು ಅನ್ಕೊಂಡಿಲ್ಲ ಏನ್ ಮಾತಾಡ್ತಾ ಇದ್ದೀರಾ ನೀವು ಏನೇನೋ ಮಾತಾಡ್ತಾ ಇದ್ದೀರಾ
ನೀವು ಫೋನನ್ನು ನೀವು ಫೋನ್ ಅನ್ನು ತುಂಬಾ ನೋಡಬೇಡಿ ಅದರಿಂದ ನಮ್ಮ ಕಣ್ಣುಗಳು ಹಾಳಾಗುತ್ತವೆ ನಮಗೆ ಕಣ್ಣು ಕಾಣಿಸದೆ ಕಣ್ಣು ಕಾಣಿಸುವುದಿಲ್ಲ ಆಮೇಲೆ ನಾವು ಗುಡ್ಡಿ ಆಗುತ್ತೀರಿ
ಇಲ್ಲ ನೀವ ನೋಡಲ್ವ ಫೋನು
ನಾನು ಫೋನು ತುಂಬಾ ನೋಡೋದಿಲ್ಲ ಯಾಕಂದ್ರೆ ನಮಗೆ ಕೆಲಸವಿರುತ್ತದೆ ಇನ್ನು ಫೋನ್ ನೋಡ್ಕೊಂಡು ಕೂತರೆ ನಮಗೆ ಕೆಲ್ಸ ಹೆಂಗೇನ್ ಬಿಡಿಯುತ್ತದೆ
ಹ್ಮ್ ಹ್ಮ ನೀವು ಕೆಲ್ಸ ಮಾಡ್ತಾರ ಅದು
ಹಾ ಹೌದು
ಹ ಎಷ್ಟ ವರ್ಷ ಆಯ್ತು ಕೆಲ್ಸ ಜಾಯಿನ್ ಆಗಿ
ನಾವು ಏಳೆಂಟು ವರ್ಷದಿಂದ ಮಾಡುತ್ತಿದ್ದೇವೆ
ಅಂದ್ರೆ ನಿಮ್ಗೆ ಓದಿದ್ದು ಎಲ್ಲ
ಓದಿದ್ದ ಇಲ್ಲ ನಾವು ನಾವು ಓದಿಲ್ಲ ನಾವು ಚೆನ್ನಾಗಿ
ಹ್ಮ್
ಹ್ಮ್ ನೀವು ಓದುತ್ತಿದ್ದೀರಾ
ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ
ಹ ಹೌದ
ಹ್ಮ್
ನೀವು ಏನು ಕೆಲಸ ಮಾಡುತ್ತಿದ್ದೀರಾ
ನಾನು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ
ಓ ಹೌದಾ
ಹ್ಮ್
ಹ್ಮ ನಾನು ಬೋಂಡಾ ಬಜ್ಜಿಗಳನ್ನು ಮಾರುತ್ತಿದ್ದೇನೆ
ಹ್ಮ್
ಹ್ಮ್ ನನು ಕೆಡಿ ಕೆಡುವ
ಹ್ಮ್ಮ ನಿಮ್ಗ ಏನು ಮಾಡಕ್ ಬರಲ್ಲ ಅನ್ಬಿಟ್ಟ ಕೆಲ್ಸ ಏಂಗ ಮಾಡ್ತೀರಾ
ಅಂದರಿ ನಮ್ಮದು ಒಂದು ದೊಡ್ಡ ಕಂಪನಿ ಇದೆ
ಕಂಪನಿ ಅದಕ್ಕೆ ಯಾರು ಕಂಪನಿ ಇಡ್ತಾರೆ
ಹಾ ಹೌದು
ಅಲ್ಲ ಅದಕ್ಕೆ ಯಾವ ಕಂಪನಿ ಅಂತ ಹೇಳ್ತಾರೆ
ನಾವು ನಮ್ಮ ಅಂಗಡಿ ಹೆಸರು ಕಂಪನಿ ಎಂದು ಇಟ್ಟುಕೊಂಡಿದ್ದೀವೆ
ಓ ಆತರಾನೂ ಹಿಡ್ಕೊಂತಾನ
ಹಾ ಹೌದು ಇಟ್ಕೊಂಡು ನಾವ್ ಇಟ್ಕೊಂತೀವಿ
ಹ್ಮ್ ಹ್ಮ್್ಮ
ಹ್ಮ್ ಅದರಲ್ಲಿ ಅವರು ಎಲ್ಲಾ ಮಾಡ ಕೊಡ್ತಾರೆೆ ಕೊಡ್ತಾರೆ ನಾವು ಅದನ್ನ ತೆಗೆದುಕೊಂಡು ಹೋಗಿ ಒಂದೊಂದು ಹೋಟೆಲ್ಗೆ ಹಾಕಬೇಕು ಅನಂತರ ಆಹ ಆಡಗಳನ್ನು ಮಾಡಿದ್ದಾರೆ ನಾವು ಅದನ್ನ ತೆಗೆದುಕ ಕೊಂಡೋಗಿ ಕೂಡಬೇಕು
ಹ್ಮ್ ಹ್ಮ್
ಹ್ಮ್ ಅದಾಗಿರುತ್ತದೆ ನಮ್ಮ ಕೆಲಸ
ಹ್ಮ್ ಹ್ಮ್
ಹ್ಮ್
ಮತ್ತೆ ಇನ್ನೇನು
ಇನ್ನ ನ ಏನಾದರೂ ಹೇಳಿ ನೀವು ನೀವು ಪ್ರವಾಸಕ್ಕೆ ಎಲ್ಲೂ ಹೋಗಿಲ್ವಾ
ಅವನನ್ನು ಹೋಗ್ ಬಂದ
ಹ್ಮ್
ಹೋಗಿ ಬಂದೆ ನಾನು ಮೊನ್ನೆ ಮೊನ್ನೆ ಮತ್ತೆ ಹೋಗ್ಬೇಕು ಎಂದ್ರ ಕೆಲ್ಸ ಇದೆ ಅಲ್ವಾ
ನಿಮ್ಮ ಧ್ವನಿ ನನಗೆ ಅರ್ಧಂಬರ್ಧ ಕೇಳುತ್ತಿದೆ
ಇವಾಗ
ಇವಾಗ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ
ಹ್ಮ್ ಎಂದ್ರೆ ಕೆಲ್ಸ ಇರುತ್ತೆ ಅಲ್ವಾ ಅದಕ್ಕೆ ಅಹ ನೋಡ್ಬೇಕು ಹೋಗೋದ ಬೇಡ ಅಂತ ಹೇಳನ ನೀವು
ಮತ್ತೆ ನಿಮ್ಮ ಧ್ವನಿ ಅರ್ಧಂಬರ್ಧ ಆಗುತ್ತಿದೆ
ನೀವ್ ಹೋಗ್ಬಂದ್ರಾ
ನಾವು ಹೋಗಿದ್ದೀವಿ ಪ್ರವಾಸಕ್ಕೆ
ಹ್ಞೂ
ನಮ್ಮ ಪ್ರವಾಸ ತುಂಬಾ ಚೆನ್ನಾಗಿತ್ತು
ಎಲ್ಲಿ ಹೋಗಿದ್ರಿ
ನಾವು ಮೈಸೂರಿಗೆ ಹೋಗಿದ್ವಿ
ಹ್ಮ್
ಹ್ಮ
ನೀವೆ ಎಲ್ಲಿ ಇರೋದು ಮೈಸೂರು ಅಂದ್ರೆ ಬೆಂಗಳೂರು
ಹಾ ಇರೋದು ಬೆಂಗಳೂರಲ್ಲಿ ಹೋಗಿದ್ದಿತ್ತು ಮೈಸೂರಿಗೆ ಹ್ಮ್ ಹ್ಮ್
ಚೆನ್ನಾಗಿತ್ತು ಮೈಸೂರ್
ಹಾ ಚೆನ್ನಾಗಿತ್ತು
ಹ್ಮ್
ತುಂಬಾ ಚೆನ್ನಾಗಿತ್ತು
ಹ್ಮ್
ತುಂಬಾ ಚೆನ್ನಾಗಿ ಹೋಗಿ ದರ್ಶನವನ್ನು ಮಾಡಿಕೊಂಡು
ಹ್ಮ್
ಆಮೇಲೆ ಫೋಟೋಗಳನ್ನ ಹಿಡಿದುಕೊಂಡು
ಹ್ಮ್
ನಾವು ಬಂದಿದ್ದೇವೆ
ಹ್ಮ್ ಅಂದ್ರೆ ಫ್ರೆಂಡ್ಸ್ ಜೊತೆ ಹೋಗಿದ್ರ ಇಲ್ಲಾ ಅಂದ್ರೆ ಫ್ಯಾಮಿಲಿ ಜೊತೆನ
ನಾವು ಹೋಗಿದ್ದಿದ್ದು ಫ್ಯಾಮಿಲಿ ಜೊತೆ
ಹ್ಮಞ
ನಮ್ಮ ಕುಟುಂಬದ ಜೊತೆ
ನೀವ್ ಫ್ರೆಂಡ್ಸ್ ಜೊತೆ ಎಲ್ಗ ಹೋಗಿಲ್ವಾ
ನನಗೆ ಯಾರು ಸ್ನೇಹಿತರು ಇಲ್ಲ
ಯಕಲ್ಲ
ಹ್ಮ್ ಗತ್ತಿಲ್ಲ. ಅದು ಆದ್ರ ನಮ್ಗೆ ಯಾರು ಸ್ನೇಹಿತರು ಇಲ್ಲ
ಹ್ಮ್
ಹ್ಮ್ ಏನು ಮಾಡುವುದು
ಹ್ಮ್
ಹ್ಮ ಹಾ ನೀವು ಊಟ ತಿಂದ್ರ ಇನ್ನ ಇಲ್ವಾ
ಹೇಳ್ದ ಅಲ್ವ ಇನ್ನೂ ಇಲ್ಲ ತಿನ್ಬೇಕು ಆಮೇಲೆ ಮೂರ್ವಾರ ಹಂಗೆ ತಿನ್ನದ
ಅದು ಮೂರುವರೆ ಅಲ್ಲ ಅದು ಮೂರುವರೆ
ಹ್ಮ್
ಹ್ಮ್ ಹ್ಮ್
ಹ್ಮ ಮತ್ತೆ ಇನ್ನೇನಾದಾರೂ ಹೇಳಿ ಕೇಳುವ
ಹ್ಮ್ ಏನು ಇಲ್ಲ ನೀ ಹೇಳ್ಬೇಕು ನೀವೇ ಇದೇ ಇದೇ ತರ ಫ್ರೀ ಆದಾಗ ಕಾಲ್ ಮಾಡ್ತಾ ಇದೆ
ಹಾ ಸರಿ ನಮಸ್ಕಾರಗಳೊಂದಿಗೆ ನಮ್ಮ ಈ ಅ ಈ ಕಾಲನ್ನು ಕಟ್ಟು ಮಾಡುತ್ತಿದ್ದೇವೆ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು